ಹ
ಹಲೋ
ಹಾ ಹೇಳಡ
ಅಡಿ ಒಂದಚಂಗ ಮಕಲ್
ನಿಪ್ಪಟ್ಟ ಕೊಡಿ ಕಟ್ಟ ಕಸ ಹ್ಮ್
ಹಲೋ ಹಲೋ
ಅಂಕಲ್ ಇದು ಇಡ್ಕ ಹಲೋ
ಹಾ ಅಲೋ ಹೇಳೋ
ಮಾತಾಡು ಹೇಳು
ಹ್ಮ್
ಏನ್ ಸಮಾಚಾರ ಚೆನ್ನಾಗಿದಯಾ ಆರಾಮಿದ್ಯಾಾ ಏನ್ ಮಾಡ್ತಿದೀಯಾ ಊಟ ಮಾಡ ಾ ಏನ್ಟ ಮಾಡ್ದ ಅಲೋ
ನಿಗ್ ಹೋಗಿದೀಯಾ ಎಲ್ಲಿಗ್ ಹೋಗಿದಯಾ
ಅಂಗಡಿ
ಹಾ
ಅಂಗಡಿ ಬಂದಿದ್ದೀನಿ ಒಟ್ಟಷ್ಟ ಇತ್ತು ಏನಾದಾರು ತರ ತಗೊಂತೀನಿ
ಹೌದಾ
ಹ ರಾ ಚ
ಹ್ಮ
ಇ
ಎಂತ ಮಾಡುದಾ ಎಂತ ಮಾಡುದಾ
ಹ್ಮ್ ಊಟ ಮಾಡಿದೆ ನೋ್ದಿ
ಹೌನದ
ಪಸಂಬರ್
ಹಾ ನಾನು ಕಡ
ಇದು ಟೆನ್ ರುಪೀಸ್ ಕೊಡಿ ಹಲೋ
ಹ್ಮ್ ಹ
ಹಲೋ
ಹ್ಮ ಹ್ಮ್
ಮತ್ ಹಲೋ.
ಹ್ಮ ಹ್ಮ್ ನಮಸ್
ಹಲೋ
ಕೇಳಿಸ್ತಿದೀಯಾ
ಕೇಳಿಸ್ತಿದೆ ಹೇಳಿ ಹೇಳಿ.
ಹ್ಮಾ
ಹುಂಡಿಗ್ ಬಂದಿದೀನಿ.
ನೀ ಕೊಂಡ
ಹಾ ಕರೆಕ್ಟ್ ಇದಿಯಾ ಹ ಕರೆಕ್ಟ್ ಇದಿಯಾ ಹ ಕರೆಕ್ಟ್ ಇದೆ.
ಹಲೋ.
ಏನ್ ಊಟ ಮಾಡಿದ್ರಿ ನೀವು ಎಲ್ಲಿದ್ದೀರಾ.
ಹೆಂಗ ಮಾತಾಡ್ತೀಯೋ ಇಲ್ಲೋ.
ಮಾತಾಡ್ತಿದ್ದೀನಲ್ಲ.
ಏನ್ ಮಾತಾಡ್ತಿದ್ದಿಯ.
ಹೇಳು ಕೆಳುಸ್ತೈತೆ.
ಮಾಡೋದು ಬಿಡು.
ಏನುಟಮಾಡ್ದೆ. ನೀವೇನುಟ ಮಾಡಿರಿ.
ಮಾರ ಕಾಗರ ಇಲ್ಲೋ.
ಇಲ್ಲ.
ಏನ್ ಸಾಂಬಾರು ಮಾಡಿದ್ರು.
ಯಪ್ಪಾ ನೀನು ಮಾತಾಡದು ಕೇಳಿಸ್ತಾನೆ ಇಲ್ಲ ಹೋಗತ್ತಾ.
ಹಲೋ.
ಆ
ಏನ್ ಸಾಂಬಾರ್ ಮಾಡಿದ್ರು.
ತರಕಾರಿ ಸಾಂಬಾರು ಅನ್ನ ಮುದ್ದೆ ಮಜ್ಜಿಗೆ ಮಾಡಿದ್ರು. ನೀವ ಏನ್ ಉಟಾ ಮಾಡಿರಿ ಹೇಳ್ ರೀ ಯಾಕ್ರಿ ಸಿಟ್ಟ ಅಕ್ತೀರಾ. ಹಲೋ
ಎನ್
ನೀವ ಏನ್ ಉಟು ಮಾಡಿದ್ರಿ ಏನ್ ಅಡಗೆ ಮಾಡಿದ್ರಿ.
ಅನ್ನ ಟಮೋಟ ಉಳಿ.
ಹೆಂಗ್ ಮಾಡಿದ್ರಿ ಹೇಳ್ರಿ.
ಹೆಂಗ್ ಮಾಡತರೊ ಹಂಗ ಮಾಡಿದ್ದೆ.
ಹೆಂಗ್ ಮಾಡ್ತಾರ ಅಂದ್ರೆ ಮಾಡಕ್ ಏನೇನೊ ಐಟಮ್ ನಮಗೆ. ಏನೇನ್ ಹಾಕ್ಬೇಕು ಅದಿಕೆ.
ಎಲ್ಲ ಜನ ಹೆಂಗ್ ಮಾಡ್ತಾರೆ ಪ್ರಪಂಚದಲ್ಲೇ ಹಂಗೆ ಮಾಡಿದ್ದೆ ನಾನು.
ಹೌದಾ ನಿಮಗ್ ಗೊತ್ತಿಲ್ಲಮ್ಮಯ ಮಾಡಿದ್ರೆ ತಿನ್ನಕ್ ಬರುತ್ತಾ.
ನಿನಗ್ ಗೊತ್ತಿಲ್ವಾ. ನಿನಗ್ ಗೊತ್ತಿಲ್ವಾ.
ನಮ್ಮಿಗೆ ಗೊತ್ತಿಲ್ಲ ಅದಕ್ಕೆ ಹೇಳಿ ತಿಳ್ಕೊಳನ ಅಂತ.
ಹೌದಾ
ಹ ಹೌದು
ಏನ್ ಮಾಡ್ಕಿದ್ದೀರಾ ಏನ್ ತಿನ್ನತಿದೀರಾ
ಅಪ್ಳಾ ಕೋಡ್ಬಳೆ
ಹಾ
ಕೋರ್ಟ್ಬಳ
ಏನ್ ಮಾತಾಡು ಕೇಳುಸ್ತಿಲ್ವಾ
ಬೆಗ್ ಮಾತಾಡೋ ಕೇಳಸ್ತಿಲ್ವಾ
ಕೆೇಳಸ್ತೈತಿರಿ ಹೇಳ್ರಿ ಆರಾಮ್ ಇದಿದ್ದೀರಾ ಹುಷಾರಾಗಿದ್ದೀರಾ ಆರೋಗ್ಯವ ಇದ್ದೀರಾ ಆರೋಗ್ಯ ್ಮ
ಹ್ಮ ಮತ್ತೆ ಸ್ಧ ಆಗಿದಯಾ ಒಟ್ಟು ನಾವು
ಮಳೆ ಬರ್ತಿದ್ಯ ನಿಮ್ ಸೈಡು
ಇವಾಗ ಬರ್ತಾ ಅ
ಬರ್ತಾ ಇದ್ಯಾಾ
ಹಾ ಬ ಮರ ತೊಳಗ ಬಂದಿದ್ದೆ ಎರ ಜೊತೆ ಬಟ್ಟೆ ತೊಳೆದು ಬಂದು ಎರಡು ಜೊತೆ ಬಟ್ಟೆ ತೊಳೆದು ಬಂದಿದ್ದೆ
ಹೌದಾ
ನ ಆ ಇದೆ ನ ಗೊತ್ತಿಲ್ಲ
ಹ್ಮ್
ಹಗಿ ನೈಟ್ ನೋಡ್ಬೇಕು ಮತ್ತೆ ರಾತ್ರಿಕ್ಕೆ ಮತ್ತೆ ಏನ್ ಮಾಡ್ತಿದ್ಯಾ ಎಲ್ಲಿದಯಾ ಓತ್ಕೊಂಡ ನೀನು ಓತ್ಕೊಂಡೆ
ಏನ್ ಹತ್ಕಂದ ಅಲ್ದಲ್ ಬುಪ್ಪ ಹತ್ಕಂದಿ
ಹ ಏನ್ ಹ್ತಂದೆ
ಹ್ಮ
ಏನ್ ಓದ್ಕೊಂಡೆ
ಏನ್ ಹತ್ಕೊಂದೆ ಅಂದ್ರೆ
ಹ್ಮ
ಚಾಪೋತ್ಕಂದ
ಹ
ಕನ್ನಡನೇ ಮಾತಾಡ್ತರ ಹ್ಮ ಹ್ಮನ್ನಡ ಮಾತಾಡ್ತ
ಹೌದಾ
ಹೌ
ಹ್ಮ ಸಮಾಚಾರ
ಹ ಮಳೆ ಜೋರ ಬರ್ತತಾ
ಹ್ಮ ಹ ಹ ಹ್ಮ ಹ್ಮ್ ನಾಗ ಬರ್ತೇವೆ
ಹ್ಮ್
ಮತ್ತ
ಇಲ್ಲಿ ಗಾಳಿ ತುಂಬಾ ಗಾಳಿ ಬರ್ತೈತೆ ಮಳೆಲ್ಲ
ನಾನು ಹೊತ್ತು ಎದ್ದು ಸ್ನಾನ ಮಾಡಿ ಬಟ್ಟೆ ತೊಳದು ಬಂದ ಹಾಕಿದ್ದೆ.
ಸ್ನಾನ ಮಾಡೀರಾ
ಹಾ
ನಿಜು
ಹ ಹಾ
ಹೌದಾ ನಿಜಾ ಸ್ನಾನ ಮಾಡಿರ ಹ್ಮ್ ಡೌಟ್ ಅದಕ್ಕೆ
ನೀ ಬ ಡೌಟ್ ಬಿಡಿ.
ಹೇಳಿದೀ ಮಾತಾಡ್ ಸ್ವಲ್ಪ ಜ್ವರ ಮಾತಾಡು.
ನಿಮ್ಗೆನಕ್ಕೇನಿದಯಾ.
ನಿಮಗೆ ಇಟ್ಕೊಂಡಿಲ್ಲ ಕೇಳಿಸ್ತಾ ಇದೆ.
ಹೌದಾ ಮತ್ತೆ ಮತ್ತೆ ಏನ್ ಸಮಾಚಾರ.
ಹೇಳ್ರಿ.
ರಾತ್ರಿ ಜಾಸ್ತಿ ಗಾಡಿ. ಬೆಳಸಾವ ಮಾಡ ಇಂತ ನಲ್ಲಾಡಿ ಹಾ
ಹ್ಮ್
ಇವತ್ತು ಜಾಸ್ತಿ ಇದಾವೆ ಅನ್ಸುತ್ತೆ ಗಾಡಿಗೂ. ನೋಡ್ ಮಾಡ್ಬೇಕು ಇವತ್ತು. ನಾನು ನನ್ನ ಕಡೆಗ ಇನ್ನೊಬ್ಬ ಇಬ್ರೆ. ನೋಡೋಣ ಮಾಡಬೇಕ ಕೆಲ್ಸ ಇವತ್ತು. ರಾತ್ರಿ ಎರಡು ಗಂಟೆ ಹೋಗಿ.
ಹ ಕದಳ್ಕಂದು ಅಡಗ ಮಾಡಿ ಊಟ ಮಾಡಿ.
ಹಾ
ನೀವು ಹುಷಾರಿ ಕೆಲ್ಸ ಮಾಡ್ಬೇಕು. ಹುಷರಾಗಿ ಕೆಲ್ಸ ಮಾಡ್ರಿ. ಹಲೋ ಕೇಳಿಸ್ತಾ ಇದಿಯಾ. ಹಲೋ
ಏನಾದ್ರೂ ಹೇಳಕ್ ಕೇಳಣ.
ಏನಿಲ್ಲ ಊಟ ಏನ್ ಮಾಡಿದ್ರರು ಟಮೊಟೋ ಗೊಜ್ಜು ಅನ್ನ ಅದ ಹೆಂಗ್ ಮಾಡಿದ್ರಿ ಅಂತ ಹೇಳ್ಬೇಕಲ್ಲ ಅ. ಅನ್ನ ಹೆಂಗ ಮಾಡ್ರ ಅನ್ನ ಮಾಡಕ್ ಬರಲ್ಲ ನಿಮಗೆ.
ಹೇಳ ಕೊಡ್ರಿ.
ನಮಗೆ.
ಹಾ. ಹದೇನು ಕುಕ್ಕರ ಮಾಡಿರ ಪಾತ್ರೆ ಮಾಡಿರ.
ಪಾತ್ರಲ್ಲಿ ಮಾಡಿದೆ.
ಕುಕ್ಕರ್ ಅಲ್ಲಿ ಮಾಡಿರಾ ಪಾತ್ರ ಅಲ್ಲಿ. ಹಾ ಹೌದೌದು. ಸರಿ ಸರಿ ಸರಿ ಸರಿ. ಓಕೆ ಓಕೆ ಓಕೆ.
ನೀ
ಹ
ಹ್ಮ
ಮತ್ತೆ ಏನ್ ಮಳೆ. ಹಲೋ ಅ. ಕತ್ ಕಟ್ ಆಗ್ತಿತಿ ಕೇಳಿಸತಿಲ್ಲ ಗಾಳಿಗೆ ಅಲೋ. ಹಲೋ.
ಹಾ ಯ ಬ ಹಾ ಹೇಳು.
ಮಾತಾಡ್ತನಿ ನಾನು ಹ್ಮ್.
ಭಾಗ
ಹೇಳಿ
ಮತ್ತೆನ ಸಮಾಚಾರ ಮಳೆ ಬರ್ತಾ ಇದೀಯ
ಹ್ಮ್ ಹ್ಮ್ ಸೊಳ್ಳೆ ಸೋಳ್ಳೆ ಬರ್ತೈತೆ ಸೋನೆ
ಮತ್ತೆ ಎಂತ ಸಮಾಚಾರ ಮತ್ತೆ ಎಂತ ಸಮಾಚಾರ
ಏನು ಇಲ್ಲ ಸರಿ ಕಟ್ಟ
ಮಾತಾಡೋ ಯಾಕೆ
ಮತ್ತೆ ಕಾಲ್ ಮಾಡ್ತಿವಿ ತಾಳಿ
ಹಾ
ಮತ್ತೆ ಗಾಲ್ ಮಾಡ್ತೀವಿ ಕಟ್ ಮಾಡ್ರಿ ಅಂದ ಹ್ಮ್ ಸ ಹ